ಹಲೋ ನಮಸ್ಕಾರಾ ಏನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ
ನಾವ್ ಸುಮ್ನೆ ಯಾವ್ದಾದ್ರು ಚಲನಚಿತ್ರ ಸಿಗತೈತ ಅಂತ ನೋಡ್ತ
ಯಾವು ವು ಇದನ್ನು ಯೂಸ್ ಮಾಡುವುದು ಬಳಸುವುದು ನೀವು ಇದನ್ನು
ನಾವು ಗೂಗಲ್ ಯೂಟ್ಯೂಬ್ ಜಿಯೋ ಹಟ್ ಸ್ಟರ್ ಮೂರು
ಹೌದಾ ಮತ್ತೆ ಮತ್ತೆ ಊಟ ಮಾಡುದ್ರಾ
ಹೂ ಮಾಡುದ್ವಿ ನೀವು ಮಾಡಿದ್ರಾ ಈಗ ಮುದ್ದೆ ಚಪಾತಿ ಏನ್ ಮಾಡ್ತೀಯಾ ಅಲ್ಲಿ ದಿನಲೂ ರೊಟ್ಟಿ ಮಾಡ್ಬೇಕು
ನಂಬಿಕೆ ಉಂಟಾ
ಹೂ ಕೆಲವೊಂದು ವಿಷಯದಲ್ಲಿ ನಂಬಿದ್ರೆ ಆಗಿದೆ ಇನ್ ಕೆಲವೊಂದ್ ವಿಷಯದಲ್ಲಿ ನಂಬಿದ್ರೆ ಆಗಿಲ್ಲ ಪರವಾಗಿಲ್ಲ ನಂಬಿಕೆ ಇದೆ ನಿಮ್ಗೆ
ನಮಿಗೂ ಒಂದೊಂದು ಸಮಯದಲ್ಲಿ ಇದೆ ಅಂತ ಅನಿಸುತ್ತೆ ಒಂದೊಂದು ಸಮಯದಲ್ಲಿ ಇಲ್ಲ ಅಂತ ಅನ್ಸುತ್ತೆ
ಅವರು ನಂತರನೇ ಹೂ
ಮತ್ತೆ ನಿಮಗೆ ಯಾವುದಾದ್ರು ದೇವ್ರ ಕಥೆ ಗೊತ್ತಾ
ಹೂ ನನಗ್ ಯಾವ್ದು ಮೈಥಾಲಜಿಕಲ್ ಬಗ್ಗೆ ಅಷ್ಟು ಏನ್ ಗೊತ್ತಿಲ್ಲಾ ನೀವು ನಿಮ್ಗ್ ಗೊತ್ತಾ ಗೊತ್ತಿದ್ರೆ ನೀವ್ ಹೇಳಿ
ಅಂದರೆ ನಮಗೆ ಮೈಲಾರ ಲಿಂಗೇಶ್ವರ ಸ್ವಾಮಿದು ಮತ್ತೆ ತಿರುಪತಿ ಸ್ವಾಮಿದು ಗೊತ್ತು
ಹೌದಾ
ಹೂ
ಹಾಗಿದ್ರೆ ಹೇಳಿ ಅದನ್ನೇ
ಅಂದ್ರೆ ಅದು ಸಾಲದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿವರೆಲ್ಲಾ ಹಿರಿಯರು ಹೇಳಿರೋ ಕಥೆ ಅದು
ಹೇಳಿ ಅದನ್ನೆ
ಅಂದ್ರೆ ಸಣ್ಣವರಿದ್ದಾಗ ಮೈಲಾರ ಸ್ವಾಮಿ ಅದ್ರದ್ದು ಹಣ ಬಂದ್ಬಿಟ್ಟು ಟು ಮಾಲತೇಶಾ ತಂದ್ಬಿಟ್ಟು ಹೋದ್ರು ಅಣ್ಣ ಮೈಲಾರಲಿಂಗೇಶ್ವರ ಸ್ವಾಮಿಯ ಅಣ್ಣ ಅದು ಒಂದು ಸಮಯದಲ್ಲಿ ಮದ್ವೆ ಆಗ್ಬೇಕಾದ್ರೆ ಮೈಲಾರಲಿಂಗೇಶ್ವರ ಅವರ ಸ್ವಾಮಿಯವರು ಸಾಲ ತಾಕೊಂಡಿದ್ರಂತೆ ತಿರುಪತಿ ಹತ್ರ ಏಳು ಕೋಟಿ
ಏಳು ಕೋಟಿನ
ಹಾ ಹೌದು ಆಗಿನ ಕಾಲದಲ್ಲಿ ಅಷ್ಟು ಅಂದ್ರೆ
ಹೂ ಆಮೇಲೆ ಮಾತಾಡಿ ಕೇಳಿಸ್ತಿದಿಯಾ ನಿಮ್ಗೆ ಹಲೋ ಹಲೋ ಹಲೋ